ಹೇಳಿ ಬ್ರೋ ಊಟ ಆಯ್ತಾ ಆಯ್ತು ಬ್ರೋ ನಿಮ್ದು ಏ ಏನ್ಬರು ಮನೆ ಕಡೆ ಎಲ್ಲ ಆರಾಮ
ಆರಾಮ್ ನಿಮ್ ಮನೇಲಿ
ಹ್ಞ ಬ್ರ ಆರಾಮ ಏನ್ ತನ್್ರಿ ಬ ಊಟ ಹ ಆಯ್ ಆಯ್ತು ನಿಮು
ಅನ್ನ ಸಾರ್ ಒಬ್ರು
ಹಾ
ಮತ್ತೇನ್ರ ಸಮಾಚಾರ
ಎಲ್ಲ ಹೇಳ್ಬೇಕ ಕಡ
ಹ್ಮ ಅಮ್ಮ ನಾ ತುಂಬಾ ದಿನೇ ಮಾಡಿದ್ನಲ್ಲಾ
ಹಾ ಹಾ
ಹ್ಮ್ ಅದ್ರಿಂದ ಮಾಡ್ರೆ ನಂಗ ಒಂದ್ಸವಲ್ ಬೇಜಾರ ಹಕಿದ ಕುಂತೀವಿ ಹ್ಮ್ ಅದೇ
ಇನ್ನೇನ್ ಗ ಮನೆ ಕಡೆ ಜಮೀನ್ ಗಿಮೀನ್ ಎಲ್ಲಾ ಹೆಂಗ ಐತೆ
ಎಲ್ಲಿಬ್್ರರು ಇವಾಗ ರಾಗಿ ಹಾಕಿದ್ವಿ ಆ ಅಂದ್ರೆ ಇನ್ನೊಂದ್ ಮಾವಿಂಗ ಗಿಡ ಐತಲ್ಲ ಸೀಸನ್ ಮುಗ್ದೋಯ್ತು
ಹಾ ಹಾ
ಅಂದ್ರೆ ಮಾವನ್ ಗಿಡನುೂ ಕೊಟ್ಟಿದ್ವಿ
ಹ್ಮ್
ಇವಾಗಲ ಏನೇ ರಾಗಿ ಬ್ರೋ ನೊಂದ್ ಎರಡ್ ವಾರ ರಾಗಿ ಆಯ್ತು
ಹಾ ಹಾ
ಹಾಗೆ ರಾಗಿನೇ ಒಂದ್ ಎಕರೆ ಹಾಕಿದೀವಿ ಹ್ಮ್ ನ ಮ್ಯಾನ್ಸ್ ಅವ್ರ ಇದೇ ತರ
ಮತ್ತೊಬ್ರು ಒಂದು ಒಂದ್ ಎಕರೆಗ ರ ಆಗಿ
ಒಂದ್ ಎಂಟೊಂಬತ್ತು ಚೀಲ ಬರೋದೇಬ್ರ
ಮಂಸ ಎಷ್ಟು ಕುಂಟಾಲ ಏನು
ಹಾ ಒಂದ್ವಿಂಟಲ್ ಅ್ರೆ ಒಂದ್ ಚೀಲ ಒಂದ್ವಿಂಟಲ್ ಅಲ್ವಾ
ಹ್ಮ್ ಹ್ಮ್
ಹ್ಮ್ ಒಂದ್ ಬರುತ್ತೆ ಅಷ್ಟು ಒಂದ್ ಒಂಬತ್ತತ್್ ಚೀಲ ಬರುತ್ತೆ ಜಾಸ್ತಿನೂ ಬರುತ್ತೆ ಅಂದ್ರೆ ನಾವವು ಅದ್ರ ಮಧ್ಯದಲ್ಲ ಅಳ್ಚೊಂಡೆ ಕಾಳೆಲ್ಲ ಆಗ್ತೀವಲ್ಲ ಹಂಗೆ
ಹ್ಮ್ ಹಾಗೆ ಪ್ರಾಫಿಟ್ ಎಲ್ಲ ಸಿಗುತ್ತ ಬ್ರ ಅದ್ರಾಗಿಲಿ
ಹಾಗಾಗಿಲಿ ಇಲ್ಲ ಬ್ರೋ ಕಮ್ಮಿ
ಹ್ಮ
ಅಂದ್ರೆ ಯಾವ ತರ ಅಂಗ್ರೆ
ಹ್ಮ್
ಇವಾಗ ಅಂದ್ರೆ ನೀನು ಅದಕ್ಕೆ ಹೊಲ ಹೊಲ ಅದೇ ಟ್ಯಾಕ್ಟ್ರಿ ಬಡಸ್ಬೇಕು ಅದ್ರಲ್ಲ್ರ ಅದ್ರಲ್ಲಿ ಹೋಗುತ್ತೆ ಅ ಅರ್ಧ ಅಮೌಂಟು ಅಂದ್ರೆ ಅದಕಸ ಅಂದ್ರೆ ಒಂದ್ೈನ್ ಓಡ್ಸಕ್ ಆಗಲ್ಲ ಅಂದ್ರೆ ನಾವ್ ಅಡ್ಡ ಉದ್ದ ಎಲ್ಲಾ ಓಡಸ್ಬೇಕು ರಾಗಿಗಲ್ವಾ ಅದು ಅದು ಅಮೌಂಟು ಅಷ್ಟು ಅಷ್ಟೇ ಹೋಗುದು ಯಾಕ್ರೆ ಒಂದು ಎಂಟ ಸಾವಿರ ಡಾಕ್ಟರಿಯೇ ಕೊಡ್ಬೇಕು ಹ್ಮ್ ಅದ್ರ ಅಮೌಂಟ್ ಒಂದ್ ಸ್ವಲ್ಪ ಹತ್ತೈತ ಆಗುತ್ತೆ
ಹ್ಮ
ಹ್ಮ್ ಅದೇ ನೋಡಿ
ಹ
ಹಲೋ
ಹಾ ಹೇಳಬರು
ಹ ಅದೇ ಬ್ರೋ ಏನಿಲ್ಲ ಅದು ನಾನೊಂದಸವ ಸುಮ್ಮ್ನೆ ಬೇಜಾರಾಗಿದ್ದನಲ್ಲ ಅ ಕುಂತಿದ್ದೆ
ಹಾ ಹಾ ಹಾ
ಹ್ಮ್ ಅದಕ್ಕೆ ಮಾಡ್ದ
ಹಾ ಬೋ ಈ ಪೆಟ್ ಬಗ್ಗೆ ಏನಾರು ಗೊತ್ತಬ್ರ
ಎಕ್ಕೆೆ.
ಇ ನಾನೊಂದ್ ನಾಯಿ ತಗೊ ಬಂದಿದ್ದೆ ಅದಕ್ಕೆ ಹೆಂಗ್ ಸಾಕ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅದಕ್ಕೆ ಕೇಳಣ ಅಂತ.
ನಾನು ಸಾಕಿದೀನ್ಬ್ರೋ ಎರಡ್ ನಾಯಿ.
ಯಾವ್ದೊ ಬ್ರೋ.
ನಾನು ಒಂದು ಗೋಲ್ಡನ್ ರೆಟ್ರಿ ವರ್ಸ್ ಹಾಕಿದೀನಿ ಮನೇಲಿ. ಅ ನಮ್ ತೋಟದ ಮಯ ಅಲ್ವಾ.
ಹಾ.
ಹಾ ಒಂದ್ ಪಿಟ್ಬೋಲ್ಸ್ ಹಾಕಿದಿನಿ.
ಹಾ.
ನೀವೇನ್ ಮರೀತಾಯಿದ್ರಿ ಅದು ಬ್ರೊ.
ಹಾ ಮರಿ ಮರಿ ಬ್ರೊ ಸ್ಟ್ ಜೋಸ್ ಚಿಕ್ಕುದು.
ಹಾ ಹೌದಾ.
ಹ್ಮ್ ಅದಕ್ಕೆ ಫುಡ್ ಎಲ್ಲ ಹ.
ಹಾ ಹೇಳಿ ಹೇಳಿ ಹೇಳಿ.
ಅದೇ ಫುಡ್ ಹೆಂಗೆ ಕೊಡದು ಅಂತ.
ಹೌದಾ ಬ್ರೋ ಅಂದ್ರೆ ಅದಕ್ಕೆ ಅದ್ ಫಿಟ್ಸಿಗೆ ಫಿ ಬಾಳ ಕೇರ್ ಮಾಡ್ಕೊಬೇಕಲ್ಲ ಅಂದ್ ಮನೇಲಿ. ಎಲ್ಲಿ ಇರುತ್ತಲಾ.
ಹ್ಮು ಅದೇ ಮನೇಲಿರೋದ್ ಅದಕ್ಕೆ ತಂದಿರೋದು ಮನೆಯಿಂದ ಹೊರ್ಗಡೆ ಬಿಡಲ್ ನಾವು ಅದಿಕೆ.
ಅದು ಅಲ್ಲದೆೇ ಅದಕ್ ಪಿ ಏನಾಗಿದೆ ಅಂದ್ರೆ ಪೆಡ್ಸ್ಗೆಲ್ಲ ಅಂದ್ರೆ ಅದಕ್ಕೆ ಜಾಸ್ತಿ ಕೂದ್ಲೆಲ್ಲ ಇರುತ್ತಲ್ಲಾ. ಅದಕ್ಕೆಲ್ಲ ಸ್ ಫುಲ್ ಸೆನ್ಸಿಟಿವಿಟಿ ಬ್ರೊ ಅವಲ್ಲಾ. ಅಂಗ್ ಫುಲ್ ಸೆನ್ಸಿಟಿವು. ಅಂದ್ರೆ ಚೆನ್ನಾಗ್ ಕೇರ್ ಮಾಡ್ಬೇಕ್ ಅವ್ಕೆಲ್ಲ.
ಹ್ಮ್.
ನಂದೆ ಫುಡೇನಿಕ್ ಪೀಡಿಗ್ರಿ ನೋಡಿ ಅಂದ್ರೆ ನಿಮ್ಮ್ ಅ ಅಂದ್ರೆ ಚಿಕನ್ನು ಅಂದೆ ಇಷ್ಟ್ ಎಷ್ಟ್ ಅಮೌಂಟ್ ಆಫ್ ಪ್ರೋಟೀನೂ ಫಿಲ್ಲಾ ಕೊಡ್ಬೇಕ್ ಬ್ರೊಫ್ ಅಬ್ ಆಮೇಲೆ ವೆಜಿಟೇಬಲ್ಸ್ ಎಲ್ಲ ಕೊಡ್ಬೇಕು. ಅಂದ್ರೆ ಮ್ಮ್ ಇದು ನಾನು ಒಂದ್ ಸ್ವಲ್ಪ ಡಾಕ್ಟರ್ ಪ್ರಿಫರ್ ಮಾಡೆ ಎಲ್ಲ ನಮ್ ಅಡ್ ಪೆಟ್ಸ್ಕೆ ಕೊಡ್ತಿರದು.
ಹಾ ಹಾ.
ಅಂದ್ರೆ ಯಾವ್ ತರ ಅಂದ್ರೆ ಅದುಕ್ಕೆ ಈಗ ಕೇರ್ ಮಾಡ್ಬೇಕಂದ್ರೆ ಸ್ನಾನ ಗಿನ ಎಲ್ಲಾ ಮಾಡ್ಸ್ಬೇಕು. ಅಂದ್ರೆ ಆನ್ ಅದೆ ವೀ ವೀಕ್ಲಿ ಒಂದ್ಸಲಿ ವೀಕ್ಲಿ ಟೈ ಟೈಸು ಸ್ನಾನ ಮಾಡ್ಸ್ಬೇಕು.
ಹಾ ಹಾ. ನೀವು ನೀವು ನಿಮ್ ಡಾಗಿ ಏನ್ ಮಾಡ್ಸ್ತೀರ.
ನಮ್ಮ್ ಡಾಗಿ ಅದೇ. ಹಾ ಅಂದ್ರೆ ಬ್ರೊ ಒಂದೆ ಟೂ ವೀಕ್ಸ್ ಇಲ್ಲ ಒಂದ್ ವೀಕ್ಸಿಗೆ ಒಂದೊಂದ್ಸಲಿ ಸ್ನಾನ ಮಾಡ್ಸ್ತಿನೀ.
ಹ್ಮ್.
ಅದೇ ಆಮೇಲೆ ಬ್ರೋ ಅದು ಗೋಲ್ಡನ್ ಡ್ರಿವರ್ ಅಲ ಅಂದ್ ಸಪ್ಪಾ. ಕೂದ್ಲೆಲ್ಲ ಜಾಸ್ತಿ ಉದುರ್ತಿರುತ್ತೆ. ಹ ಅದು ಅದ್ರಿಂದ ಒಂದ್ ಸಪ್ಪ ಕೂದ್ಲು ಉದುರುತಿರುತ್ತಲ್ಲ ಅದ್ರಿಂದ ನಾನುವ ಒಂದ್ ಸಪ್ಪ. ಇಶ್ ಡ್ರ್ ಇದನ್ನ ಡೆಂಟಿಸ್ಟ್ ಇರ್ತಾರಲ್ಲ ಅವರು. ಪೇಟ್ ಸ್ಪೆಷಲಿಸ್ಟು. ಹಾ ಅವರುಂ ಕರ್ಸ್ಬುಟೆಲ್ಲ ಮಾಡ್ಸಿರ್ತಿವ್ ಅವಾಗ್ ಅವಾಗ.
ಎಷ್ಟು ಎಷ್ಟ್ ದಿನಿಕ್ ಒಂದ್ಸತಿ ಇದ್ ಮಾಡ್ಸ್ತಿರ ಬ್ರೊ ಟೆಷ್ಟು.
ಬ್ರೊ ಅದೇ ಮ್ಮ್ ಮಂತಿಗ್ ಒಂದ್ಸಲಿ.
ಹಾ ಹಾ.
ತರ್ ಅಂದ್ರೆ ಫುಲ್ ಪ್ಯಾಕೇಜ್ ಬರುತ್ತ್ ಅದು ಡಾಗಿಂದು.
ಹಾ ಹಾ.
ಕ್ಕೆ ಶ ಸ್ನಾನ ಮಾಡ್ಸೋಗಿಂದ ಎಡ್ದು ಅದ್ರುದುಗ್ ಟ್ರಿಮ್ಮಿಂಗ್ ಮಾಡ್ತರೆ. ಗ್ರೂಮಿಂಗ್ ಅಂತರೇ ಆಮೇಲೆ ಅದಕ್ಕೇ. ಅದು ಅಲ್ಲದೆೇ ಏನ್ ಇನ್ಫೆಕ್ಷನ್ಸ್ ಆಗಿರುತ್ತೆ ಬ್ರೋ ಅದು ಪೆಟ್ಸ್ ನ ಫುಲ್ ಕೇರಾಗ್ ನೋಡ್
ಹಾ.
ಹಾ ಶಿಡ್ ಸಿಡ್ ಶಿಡ್ ಬೇರೆ ಅಲ್ವಾ ಅದೂ. ಅದು ಬೇರೆ ಹ. ಇದು ಅಲ್ಲೇ ಇದು ಅದಕ್ಕೆ ಕೂದಲೆಲ್ಲ ಒಂದ ಸ್ವಲ್ಪ ಜಾಸ್ತಿ ಬೆಳೀತಿರುತ್ತಲ್ಲ ಅಂದ್ರೆ. ತಲೆ ಹತ್ರ ಎಲ್ಲಾ ಜಾಸ್ತಿ ಬೆಳತಿರ್ತ್ತ ಅವವಾಗವಾಗ ಒಂದ್ ಸ್ವಲ್ಪ ಕೇರ್ ಮಾಡ್ತಿರ್ಬೇಕು.
ಹಾ ಹಾ.
ನಮ್ಗೆ ಅಷ್ಟು ಫುಡ್ನ್ ಬಗ್ಗೆ ಶೇಡಿಯ ಇಲ್ಲ.
ಹ್ಮ್ ಹ್ಮ್.
ನಾವ ನ್ ಮಾಡಿದೀವಿ ಅಂದ್ರೆ ಈ ಪೆಟ್ಸ್ಗೆ ಅಂದ್ರೆ ದಿನಕ್ಕ ಇಷ್ಟುಷ್ಟು ಮೊಟ್ಟೆ. ಬಟ್ಟೆ ಕೊೂಡೋದು ಈ ವೆಜಿಟೇಬಲ್ಸ್ ಅಂದ್ರೆ ಇಬ್್ರೋ ಯಾವ್ ತರ ಅನ್ೆ. ಈ ಕುಂಬಳಕಾಯಿ ಹ ಕುಂಬಳಕಾಯಿ ಆಮೇಲೆ ಕ್ಯಾರೆಟು. ಬೀನ್ಸು ಎಲ್ಲಾ ಜಾಸ್ತಿ ಕೊಡ್ತೀವಿ ಇಷ್ಟೊಂದ್ ಸ್ವಲ್ಪ ರೈಸು ಎಲ್ಲಾನ ಎಂದ್ರೆ. ಬೇಯಿಸಬಿಟ್ಟು ಸ್ವಲ್ಪ ರೈಸಲ್ಲ ಹಾಕಿ ಮೊಟ್ಟೆ ಗಿಟಲ್ಲ ಹಾಕ. ಪುಟ್ಟು ಆಮೇಲೆ ಚಿಕನ್ನು.
ಹಾ.
ನಮ ನಮ್ ಪೆಟ್ಟಿಗೆ ಆಚಾರ ಕೊಡ್ತೀವಿ ಅಂದ್ರೆ ನಿಮ್ ಪೆಟ್ಟದು ಶಿಡ್ಸೋ ಒಂದ್ ಸ್ವಲ್ಪ ಇದೆಲ್ಲದಕ್ಕೆ. ಸ್ವಲ್ಪ ಸ್ವಲ್ಪ ಅಮೌಂಟ್ ಅಲ್ಲಿ ಇಷ್ಟಿಷ್ಟು ಪ್ರೋಟೀನ್ ಇಷ್ಟಿಷ್ಟು ಒಳ್ಳ. ದು ಅಂತ ಕೊಡಿ ಅಂದ್ರೆ ಕೇರ್ ಮಾಡ್ಕೋಬೇಕು ಇಲ್ಲಾಂದ್ರೆ ಅದ್ರ ಮೈಲೆಲ್ಲಾ. ಗುಳ್ಳೆ ಎಲ್ಲ ಆಗ ಸ್ಟಾರ್ಟ್ ಆಗುತ್ತೆ. ಹ್ಮ್ ಆಮೇಲೆ ಅದಕ್ಕೆ ಒಂದ್ ಸ್ವಲ್ಪ ಶಾಂಪೂಸ್ ಎಲ್ಲ ತಂದ್ಕೊಳ್ಳಿ.
ಹಾ ಹಾ.
ಹ ಶಾಂಪು ಎಲ್ಲ ತಂದ ಅದಕ್ಕೆಲ್ಲ ಕೇರ್ ಮಾಡಿ.
ಹಾ ಅಬ್ರ ತಂದಿದ್ದೀವಿ ಡಾಕ್ಟ್ರ್ ಹೇಳಿದಿದ್ದಾರೆ ವೀಕ್ಲಿ ಒನ್ಸು ಇಲ್ಲ ಟ್ವೈ್ಸ ಸ್ನಾನ ಮಾಡ್ಸಿ ಅಂತ. ಶಾಂಪು ಎಲ್ಲ ಅವರೇ ಕೊಟ್ಟಿದಿದ್ದಾರೆ ಅದಕ್ಕೆ ಕೇಳೋಣ ಹೆಂಗ. ಮೇಂಟೈನ್ ಮಾಡೋದು ಅದು ಚಗ ಮರಿ ಅಲ್ವ ಆತ್ತು.
ಹ್ಮ್ ಹೆಂಗ ಗೊತ್ತಾ.
ಹಾ.
ಈಗ ಪೆಟ್ಸ್ಗೆ ಅಂದ್ರೆ ಈಗ ನೀವು ಇಷ್ಟ್ ಕೇರ್ ಮಾಡ್ತಿರ್ತ ಅನ್ಕೊಳಿ. ಅಂದ್ರೆ ಈಗ ಅದ್ ಅದು ಮಾಡ್ಕೊಳಲ್ಲ ಕೇರ್ ಮಾಡಲ್ಲ ಅಂದ್ರೆ ಈಗ ಅದಕ್ಕೆ ಇನ್ಫೆಕ್ಷನ್ಸ್ ಆಗುತ್ತ ಅ್ರಿಂದ ಹ್ಮ್ಮ. ಏನ್ ಮಾಡ್ತಿವಿ ಗೊತ್ತಾ ಅಂದ್ರೆ ತೋಡದ್ ಮನೆ ಹತ್ರ ಬಿಿಟ್ಬುಲ್ಸ್ ಹಾಕಿದೀವಿ.
ಹಾ ಬ್ರೋ.
ಹ್ಮ್ ಅಂದ್ರೆ ಅದಕ್ಕೆ ಅಷ್ಟೊಂದು ಸ್ವಲ್ಪ ಫುಡ್ ಎಲ್ಲ ಅಮೌಂಟ್ ಎಲ್ಲ ಫುಡ್ ಎಲ್ಲ ಕೊಡ್ಕೊಂಡು. ಅದನ್ನು ನೋಡ್ಕೊಂಡಿದ್ದೀವಿ ಅದೇನ್ ರ್ಯಾಶ್ ಏನ್ ಆಗಲ್ಲ.
ಹಾ ಹಾ.
ಟ್ರೈನಿಂಗ್ ಎಲ್ಲ ಮಾಡ್ಸಿದೀವಿ.
ಹ ಬ್ರೋ.
ಲ್ಲ ಇದಕ್ಕೆ ಒಂದ್ ಸ್ವಲ್ಪ ಕೇರ್ ಜಾಸ್ತಿ ಮಾಡ್ತೀವ ಅಂದ್ರೆ ಈಗ ಅಂದ್ರೆ ಯಾವ. ಅಂದ್ರೆ ಅದಕ್ಕೆ ಫ್ಲೋರಿ ಫ್ಲೋರ್ಲ್ಲೆಲ್ಲ ಓಡಾಡ್ತಿರುತ್ತಲ್ಲಾ ಹ್ಮ. ಇನ್ಫೆಕ್ಷನ್ ಆಗಬಾರದು ನಮಗು ಇನ್ಫೆಕ್ಷನ್ ಆಬಾರ ಅಂತಫಲೋರ್ ಕ್ಲೀನರ್ ಎಲ್ಲೆಟ್ಟಿಗೂ ಆಮೇಲೆ. ಓಡಡ್ಿದಿದ್ದಾರೆಾರೆ ಅನ್ಕೊಳ್ಳಿ.
ಹಾ ಹಾ.
ಅವ್ರಿಗೂ ಯೂಸ್ ಅಂದ್ರೆ ಅವ್ರಗೂ ಏನ ಎಫೆಕ್ಟ್ ಆಗ್ಬಾರು ಅಂತ ಎಲ್ಲಾ ಯೂಸ್ ಮಾಡ್ತಿದೀವಿ.
ಹ ಬ್ರೋ.
್ಮ ಆತರ ಅದ್ರಿಂದ.
ಹಾ ಬ್ರೋ.
ನೀ ಬಿಗಿನರ್ ಅಲ್ವಾ ಹ್ಮ.
ಇವಾಗಲೇ ಫಸ್ಟ್ ತಗಂಡೊಂಡಿರೋದ ಅದಕ್ಕೆ.
ಹಾ ಅಂದ್ರೆ ಮುಂದೆ ಗೊತ್ತಾಗೋದ್ ಬಿಡಿ ಹೆಂಗ ಹೆಂಗ ಮಾಡೋದು ಅಂತ ಹೇಳ್ತಿನಿ ನಾ.
ಹೇಳಿ ಹಗೆ ಸಜೆಸ್ಟ್ ಮಾಡಿ ಹೆಂಗ್ ಮಾಡು ಹೆಂಗೆ ಇ ಮಾಡ್ಬೇಕು ಅಂತ.
ಹಾ ಅಷ್ಟೇ ಅದ ಏನಿಲ್ಲ.
ಹಾ.
ಆಮೇಲೆ ಅದ ಬ್ರೋ ಅಂದ್ರೆ ಅದಕ್ಕೆ ಒಂದ್ ಸ್ವಲ್ಪ ದೊಡ್ ಒಂದ್ ಒಂದ್ ತ್ರೀ ಫೋರ್ ಮಂತ್ಸ್ ಆಗ್ಲಿ
ಹಾ ಬ್ರೋ
ಅದನ್ನ ಒಂದ್ ಟ್ರೈನ್ ಮಾಡಿಸಿ
ಹಾ ಬ್ರೋ
ಈಗ ಅದಕ್ ವಾಶ್ರೂಮ್ ಎಲ್ಲ ಮಾಡಿದ್ರೆ ಒಳಗಡೆನೆ ಮಾಡ ಲ್ಲ ಅದ್ರಿಂದ ಮನೆ ನಿಮ್ ತೊಂದರೆ ಆಗುತ್ತಲ್ಲ ಅದೇ ಟ್ರೈನ್ ಅಂದ್ರೆ ಸೀಟ್ ಅಂದ್ರೆ ಟ್ರೈನ್ ಮಾಡ್ಸಿ ಆಮೇಲೆ ನಿಮ್ಗೆ ಮಾತ್ ಕೇಳತರ ಟ್ರೈನ್ ಮಾಡ್ಸಿ ಹ್ಮ್ ಅದೇ ಆತರ ಮಾಡಿ ಅಂತ ಟ್ವೆಂಟಿ ಡೇಸ್ ಅದು ಒಂದು ಅದ ಏನಿಲ್ಲ ಮಾಡ್ಸಿ ಮಾಮೂಲಿ
ಹ್ಮ ಫುಡ್ ಎಲ್ಲ ಬ್ರೋ ಹೆಂಗ ಹಾ ಹಾ
ಫುಡ್ಡ ಹಾ
ಹಾ ಬ್ರೋ
ಅದೇ ಬ್ರೋ ಹೇಳಿದ್ನಲ್ಲ ಅಂದ್ರೆ ಇಷ್ಟ ಇಷ್ಟ ಅಂದ್ರೆ ಅದಕ್ಕೆ ಏನೇನ್ ಬೇಕು ಅಂದ್ರೆ ಬಾಡಿಗೆ ಹೆಲ್ತ್ಗೆಲ್ಲ ಒಳ್ಳೇದು ಆಗತರನೇ ಕೊಡಿ
ಹಾ ಹ ಇವಾಗ ಪೆಡಿಗ್ರಿ ಮತ್ ಆ ಹಾಲು ಕೂಡಕ್ಕೆ ಹೇಳವ್ರೆ ಅದಕ್ಕೆ ಕೇಳಿ
ಹಾ ಹಾ
ಅದೇ ಅದೇ ಬೆಗಿನ್ನರ್ ಅಲ್ವಾ ಇನ್ನು ಮರಿ ಅಲ್ವಾ ಬ್ರೋ
ಹಾ ಮರಿ ಬ್ರೋ ಅದಕ್ಕೆ ಹಾಲು ಕೊಡ್ತಿದೀವಿ ಇವಾಗ ಸದ್ಯಕ್ಕೆ ಅ ಮುಂದೆ ನೋ ಪೆಡಿಕ್ರ ಏನಾರು ತಂದು ಹಾಕಣ ಅಂತ ಇದು
ಅಂದ್ರೆ ಯಾವ್ ತರ ಗೊತ್ತ ಬ್ರೋ ಅ ಪೆಟ್ಸ್ ಗೇ ಅಂದ್ರೆ ಈಗ ನಾವು ತಿನ್ನೋ ಫುಡ್ನ ಕೊಟ್ರೆ ಅದಕ್ಕೆ ಕರೆಕ್ಟ್ ಹಾಗಿ ಇದು ಆಗಲ್ಲ ಆಮೇಲೆ ಅದು ತಿಂದು ತಿಂದು ಡೈಜೆಸ್ಟ್ ಆಗಲ್ಲ ಅದಕ್ಕೆ ಕೇ ಅದು ಆಮೇಲೆ ಇನ್ಫೆಕ್ಷನ್ ಆಗುತ್ತೆ ಅದು ಈಚೆಸ್ ಆಗುತ್ತೆ ನೀವು ವಾಮಿಟ್ ಮಾಡ್ಕೊ ಚಾನ್ಸ್ ಜಾಸ್ತಿ ಇರುತ್ತೆ
ಹು ಬ್ರೋ ಅದಕ್ಕೆ
ನೀನ್ ಏನ್ ಮಾಡು ಗೊತ್ತಾ ಬ್ರೋ
ಹಾ ಬ್ರೋ
ತರಕಾರಿ ಇರುತ್ತಲ್ಲ ಅದೇ ಒಂದ್ ಸ್ವಲ್ಪ ಬೇಯಿಸ್ಬಿಟ್ಟು ಅದಕ್ಕೆ ಒಂದ ಸ್ವಲ್ಪ ರೈಸ್ ಗಿಸಿ ಮೊಟ್ಟೆ ಗಿಟ್ಟೆ ಹಾಕಿಬಿಟ್ಟು ಕೊಟ್ರೆ ಆಯ್ತು
ಹ್ಮ್ ಮೊಟ್ಟೆನೂ ಕೊಡ್ಬೋದ ಬ್ರೋ ಏನ ಆಗಲ್ಲ ತಾನೆ
ಕೊಡಿ ಬ್ರೋ ಮಟ್ಟೆ ಇಷ್ಟ ನಿಜಲುೂ ತಿಂತಾರೆ ಪೆಟ್ಸ್ ಇಷ್ಟ ಆಗುತ್ತೆ ಮೊಟ್ಟೆ ಇಷ್ಟ ಇಷ್ಟ ಆಗುತ್ತೆ
ಹ್ಮ್ ಹ್ಮ ಹ ಆದ್ರೆ ಇವಾಗ್ಲೆೇ ಕೊಡ್ಬೋದಅಥವಾ ಇನ್ನೊಂದು ಒನ್ ಮಂತು ಫ್ಟೀನ್ ಡೇಸ್ ಆಗ್ಬೇಕು ಇನ್ನು
ನಮ್ ಮರಿ ಅಲ್ವಬ್ರು ಟ್ರೈ ಮಾಡಿ ಅಂದ್ರೆ ಇವಾಗಿಂದ ಕೂಡೋಕೆ ಸ್ಟಾರ್ಟ್ ಮಾಡ್ಬಿಡಿ ಹಾಲು ಈ ತರಾನೇ ಪೇಡಿಗರಿ ಈ ತರನೇ ಕೊಡಕ್ಕೆ ಸ್ಟಾರ್ಟ್ ಮಾಡಿ ಮುಂದೆ ಮುಂದೆ ರೈಸ್ ಆಮೇಲೆ ಫ್ರೂಟ್ಸ ಫ್ರೂಟ್ಸ್ ಅಂತೀನಿ ತರ್ಕಾರಿಗಳನೆಲ್ಲ ವೆಜಿಟೇಬಲ್ಸ್ ಕೂಡಕ್ ಸ್ಟಾರ್ಟ್ ಮಾಡಿ
ಹಾ ಹಾ
ಹ್ಮ್ ಅಂದ್ರೆ ಹೇಳದ್ನ ಶಾಮ್ ಮನೇಲೆ ಅವು ಅದು ಮೊದ್ಲೆೇ ಅದು ಕೂದಲೆಲ್ಲ ಬೇಗ ಬೇಗ ಬೆಳೆಯುತ್ತಿರುತ್ತಲ್ಲ್ಮ ಆದ್ದರಿಂದ ಬೇಗ ಬೇಗ ಮಾಡ್ಕೋಬಹುದು
ಹು ಬ್ರೋ ಅದ ಮೇಂಟೆನೆನ್ಸ್ ಮಾಡೋದು ಕಷ್ಟ ಅದಕ್ಕೆ ಕೇಳ ಹೆಂಗ ಮೇಂಟೆನೆನ್ಸ್
ಅಂದ್ರೆ ಬ್ರೋ ಅದು ಹೆಂಗ ಗೊತ್ತಾ ಮೇಂಟೆನೆನ್ಸ್ ಕಷ್ಟ ಅಂತಲ್ಲ ಬಾಳ ಎಫೆಕ್ಟಿವ್ ಡಾಕ್ಸ್ಗಳು ಅವಲ್ಲ
ಹಾ ಹಾ
ಸ್ವಲ್ಪ ಏನಾದರು ಆದ್ರರು
ಹ್ಮ ಅದೇ ಸೆನ್ಸಿಟಿವ್ ಇರೋದು ಜಾಸ್ತಿ ಅದಿಕ್ಕೇ
ಅಷ್ಟೇ ಅಷ್ಟೇ ಅದೇವರು
ಇನ್ನಯಬ್ ಪೆಟ್ ಚೆನ್ನಾಗಿರುತ್ತೆಬ ಮನಲ್ಸಕತ್ತ
ರ್ಯಾಡ್ ಇದು ಲ್ಯಾಬು ಅಷ್ಟೇ ಅ ಬೇರೆ ಕಾಲ್ ಬರ್ತೈತೆಡೇಬ್ಬರು ಮಾಡ್ತೀನಿ
ಹಾ ಸರಿ ಆಯ್ತು